ಹಲೋ ಹಾ ಹೇಳು ಊಟ ಮಾಡ್ದ.
ಹ್ಮ್ ಮಾಡಿದೆ ನೀನು.
ಅ ಮಾಡ್ಬೇಕಾಗ.
ಎಲ್ಲಿದ್ಯಾ.
ಹಾಸ್ಟಲ್.
ಎಂಗ ನಡತ ಸ್ಟಡೀಸ್.
ಏನ್ ಸ್ಟಡೀಸ್ ಒಂದ್ ವರ್ಷ ಅದ್ ಏವಿಯೇಷನ್ ಅಚ್ಚಿದ್ನನಲ್ಲ. ಈ ವಿಷನ್ ಕಾಲೇಜ್ ಅದ್ಮೇಲ್ ಒಂದ್ ವರ್ಷ ಅದ್ಮೇಲ್ ಜಾಬ್ ಆ.
ಜಾವಾ ನಾ.
ಹಾ ಅದು ಫಿಕ್ಸ್ ಜಾಬ್ ಒಂದ್ ವರ್ಷ ಕೋರ್ಸ ಅದ ಆದ್ಮೇಲೆ ಜಾಬ್.
ಎಕ್ಸಾಮ್ಲ್ಲಿ ಪಾಸ್ ಆಗ್ಲೇಬೇಕಾ.
ಪಿ ಯು ಅಲ್ಲಾ.
ಹ್ಮ್
ಪಿ ಯು ಸಿಯಲ್ ಪಾಸ್ ಆದ್ರೆ ಸಾಕ.
ಪಿಯುಸಿ ಪಿಯುಸಿ ಅಲ್ಲ ಇದು ಏರ್ಪಡ್ಸ್ ದು.
ಹಾ ಏರ್ಪೋರ್ಟದೆ.
ಅದೇ ಅದು ಎಕ್ಸಾಮ್ ಬರ್ಸ್ತಾರಲ್ಲ ಎಕ್ಸಾಮ್ ಪಾಸ್ ಆಗ್ಲಿಕ್ ನಡಿಯತ ಅಂತ ಕೇಳಿದ್
ಎಕ್ಸಾಮ್ ಏನ್ ಎಕ್ಸಾಮ್ ಏನ್ ಬರ್ಸಲ್ಲಲ್ರೊ ಸೆಕೆಂಡ್ ಪಿ ಯು ಪಾಸ್ ಆಗಿದ್ರೆ ಸಾಕು.
ಒಂದ್ ವರ್ಷ ಟ್ರೈನಿಂಗ್ ಮಾಡಿಸ್ತಾರ.
ಟ್ರೈನಿಂಗ.
ಅರಲ್ಲ್ ಯಾವ್ ಜಾಬ್ ನಾವು ಕೇಳಿದ್. ಕೇಳಿದ್ ಕೊಡ್ತಾರ.
ಹಾ ಏಳೆಂಟ್ ತರ ಆಪ್ಷನ್ ಇರ್ತತಿ ಏಳೆಂಟ್ ತರ ಆಪ್ಷನ್ ಕೊಡ್ತಾರ.
ಕ್ಕೊಬೇಕಾ.
ಹಾ ಅದ್ರ್ ಬಗ್ಗೆ ಎಲ್ಲಾನು ಹೇಳ್ತಾರ.
ಹ್ಮ್.
ಅದ್ರಗ್ ನಿಂಗ್ ಯಾವ್ದ್ ಇಂಟ್ರೆಸ್ಟ್. ಸ್ಟಾರ್ಟಿಂಗ್ ಎಲ್ಡ್ ವರ್ಷ್. ಇಪ್ಪತ್ತೆಂಟು ಐತೆ ಎಕ್ಸ್ಪೀರಿಯನ್ಸ್ ಮೇಲೆ ಅದು ಎರಡು ವರ್ಷ ಆದ್ಮೇಲೆ ಜಾಸ್ತಿ ಬರುತ್ತೆ ಎಕ್ಸ್ಪೀರಿಯನ್ಸ್ ಮಯಲೆ ಇವಾಗ್ ಫಾರ್ಟಿ ವರ್ಗೂ ಹೋಗುತ್ತೆ ಸ್ಟಾರ್ಟಿಂಗ್ ಎಲ್ಡ್ ಸಾವ್ರ. ಹಾ..
ಸೆಕೆಂಡ್ ಪೇ ಎಷ್ಟು ಬಂತ ರಿಸಲ್ಟ್.
ಪಾಸಾದೆ.
ಮತಿನ್ನೇನ್ ಸಮಾಚಾರ ಎಲ್ಲು ಹೋಗಿಲ್ಲ ಹೊರ್ಗಡೆ.
ಎಲ್ಲೂ ಹೋಗಿಲ್ಲ ಹೋಗ್ಬೇಕ್ ಇವಾಗ. ಎಲ್ಲೋಗ್ತಿಪ್ಪಾ.
ಇವಗೆಲ್ಲ್ ಕತ್.
ಹಾ ನಾನು ಹೋಗ್ಬೇಕು ಊರಿಗೆ ಕತ್ತ್ಲ್ ಆದ್ಮೇಲೆ ಎಲ್ಲಿಲ್ಲ. ಒದ ಬರಲ ಸಪ್ನಾ ಪ್ರೆಂಡ್ ಜೊತೆ ತಿರ್ಗಾಡ್ ಬಂಬುಡದು. ಇಷ್ಟ ಮತ್ತೇನಿಲ್ಲ. ನಿಮ್ದೇಗ್ ನಡೀತೆ ಸ್ಟಡೀಸ್.
ಐದ್ ಜನ ಜೊತೆ ಮಾತಾಡ್ಬಿಟ್ಟು ಹೋಗ. ನೋಟ್ಸ್
ಹ್ಮ್ ಹ್ಮ್.
ಮೈಂಡ್ ಫ್ರೀ ಇದ್ರೆ ಮಾತಾಡ್ಬಹದು ಈ ಕಡೆ ಇದೊಂದ್ ಟೆನ್ಷನ್ ಈ ಕಡೆ ಇದೊಂದ ಇದ್ರೆ ಆಗಲ್ಲ ಏನಾದ್ರು.
ಹ ಹೌದು.
ಯಾವ್ದ್ ಮಾಡ್ಬೇಕಂತಾನೇ ಗೊತ್ತಾಗಲ್ಲ.
ನೋಡಿದಿ. ಇದು ಹೊಸ ಮೂವಿ ಬಂದೈತ್ ನೋಡು ಹೊಸ ಮೂವಿ. ಮೇ ವಾಪಿಸ್ ಆವುಂಗಾ. ಮೇ ವಾಪಿಸ್ ಆವುಂಗಾ ನೋಡಲ್ಲ.
ಹ ಹಾ.
ಮಸ್ತತ್ ಮೂವಿ ಅದು. ನ ನಾನ್ ನೋಡಿಲ್ಲ ಇನ್ನು ನಮ್ ಫ್ರೆಂಡ್ಸ್ ಹೋಗ್ಬಂದ್ರು ಈ ಇವಾಗ ಮೂವಿ ನೋಡಿದ್ರೆ ಅ ಅಳು ಬರ್ತ್ತಂತೆ. ನಾವ್ ಏನ್ ಮೂವಿ ನೋಡಿ ಅಳದ್ ಬ್ರಷ್ಟ್ ಆಯಿತು.
ಅಳು ಬರೋದೆಲ್ಲ ಇಂಟ್ರೆಸ್ಟ್. ತಿರಲ್ಲ ಅಷ್ಟೊಂದು ಏನಿದ್ರು ಫೈಟಿಂಗು. ಫೇಮಸ್ ಅರ್ಥ ಆಗದು ಮೋಟಿವೇಶನ್. ತಂತದಂತ ನೋಡ್ತೀವಿ ಫೀಲಿಂಗ್ಸ್ ಎಲ್ಲ ನೋಡಲ್ಲ. ಇನ್ನೇನ್ ಸಮಾಚಾರ. ಕಾರು ಓಡಸ್ತೀನಿ ಅಷ್ಟೇ ಒಂದ್ ಸ್ವಲ್ಪ ಎ ಅ ಸ್ಕ್ಲೆಚ್ ಬಿಡೋದು ಗೇರ್ ಹಾಕದು ಒಂದ ಕಲಿಬೇಕಷ್ಟೇ. ಬರುತ್ತೆ ನಡಸ್ತೀನಿ ತಾರಿ. ನಿಂಗೆಲ್ಲ ಜಜ್ಮೆಂಟ್ ಒನ್ ಸೊಲ್ಪ್ ನೊಡ್ಕೊಂಬೇಕು.
ಮತ್ತೆ ಮನೇಲೆಲ್ಲಾ ಚೆನ್ನಾಗಿದ್ದಾರ.
ಎಲ್ಲ ಸುಪರ್ಗ ಲೆ. ನಾನು ಉಬಕ್ ಉರಿಗೆ ಹೋಗುವ ಮನಸ ಇಲ್ಲ.
ಎಲ್ಲಿದ್ಯ ಮತ್ತ ಇವಾಗ.
ಈಗ ಹುಬ್ಳಿ.
ಓ ಯಾವೂರು.
ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿರದು ನಮ್ಮೂರ್ ಬಿಜಾಪುರ್.
ಹ್ಮ್ ಹ್ಮ್ ಹುಬ್ಬ್ಳೆಲ್ಲಿ ಯಾರ ಮನೇಯಲ್ಲಿ.
ಹಾಸ್ಟ್ಲಲ್ಲಿ ಇದಿನಿ.
ಹಾಸ್ಟ್ಳಲ್ಲ.
ಮೂರು ವರ್ಷದ್ನ ಇಲ್ಲೇ ಇದಿನಿ.
ಮತ್ ನೆಕ್ಸ್ಟ್ ಹೋಗ್ಬೇಕು ಬೇರೆ. ಔಟ್ ಆಫ್ ಸ್ಟೇಟ್ ಹೊಗ್ಬುಡದು.
ಫೀಸ್ ಎಷ್ಟು ಒಂದ್ ವರ್ಷ ಆಯ್ತು ಇದು. ಅದು ಡಿಗ್ರಿ ಒಂದು ವರ್ಷ್ಕ್ ಒಂದು ಲಕ್ಷನಾ. ಒಂದೇ ವರ್ಷ ತಾನೆ ಅದು.
ಹಾ ಒಂದ್ ವರ್ಷ ಅಷ್ಟೇ.
ಹ್ಮ ಮತ್ತ ಅದೇ ಮಾಡ್ಬೋದು ಆರಾಮಾಗಿ. ಸುಮ್ನಿದು ಇಂಜಿನಿಯರಿಂಗ್ ಎಲ್ಲ ಏನಕ್ ಸುಮ್ನೆ ಫಸ್ಟ್ ನೋಡ್ತೀನಿ ಕೇಸ್. ನೀಟು ಜೆಡಬ್ಲ್ಯ ಬರೀತೀನಿ ಅದ್ರಲ್ಲಿ ಪಾಯಂಟ್ಸ್ ಬಂತಂದ್ರೆ ಜಾಸ್ತಿ. ಚೆನ್ನಾಗೆ ಇಂಜಿನಿಯರಿಂಗ್ ಮಾಡ್ತೀನಿ ಇಲ್ಲಾಂದ್ರೆ ಇ. ತೋಂಬಿಡ್ತೀನಿ ಸುಮ್ಮನೆ. ಸುಮ್ಮನೆ ಮತ್ ಸೈನ್ಸ್ ತೋಂಡಿದ್ದು ವೇಸ್ಟ್ ಆಗ್ಬಾರ್ದಲ.
ಹ್ಮ್ ಹೌದು ಅದು ನೋಡ್ರಿ ರಿಸಲ್ಟ್ ರಾಂಕ್ ಚಲೋ ಬಂದ್ರ.
ಹ.
ಅದಕ್ಕ ಇಂಜಿನಿಯಂಗ್ ಕಾಲೇಜ್ ಹ್ಮ ಹೋಗ್ಬೋದು.
ಹ್ಮ ನಾವ್ ಏನ್ ಓದಿಲ್ಲ ಬಿಟ್ಟಿಲ್ಲ ಬರೇ ಅಲ್ಲಿ ಜಗಲ್. ಏ ಬರೀ ಅಲ್ಲೀ ಬಂ ಕುಡಿದು ಅದ ಮಾಡಿದ್ವಿ.
ನಮ್ದು ಇವಾಗ ಅಲ್ಲಿ ಯಾಗೈತೆ. ಇವತೊಂದ್ ಜಗಳ ಆಯ್ತು ಕಾಂಪ್ರಮೈಂಸ್. ಇವತ. ಮತ್ತೊಂದ್ ಜಗಳ ಆಯ್ತು ಕಾಲೇಜ್ ಅಲ್ಲಿ ನಮ್ಮುದ. ಒಂದು ಪಶ್ ಓ ಪಷ್ಟಿಯರ್ದು. ಏನಕ್ ಸುಮ್ನೆ ಫಸ್ಟ್ ಇಯರ್ ಅವ್ರು. ಚಿಕ್ಕುಡುಗರನ್ಬಿಟ್ ಬಿಡ್ಸ್ಧೀ ನಾನು.
ಹ್ಮ್
ತ್ತೆ ಆ ಬಾಟ್ರೂಮ್ ಕರ್ಕೊಂಡ್ ಹೋಗ್ಬಿಟು ಹೊಡ್ಧಬಿಟ್ಟವ್ರೆ. ಅಲ್ಲೂ ಹೋಗ್ಬಿಡ್ಸದ್ರಿ ಮತ್ತೆ ಮನೆಗ್ ಬಿಡೋ ಟೈಮಲ್ಲಿ ಅವ್ರು ಉಡುಗುರ್ ಕರ್ಸಿದ್ದ. ಅಲ್ಲೇನನ್ ಮತಡಕ. ಕ್ ದೊಡ್ಡವ್ರತ್ರ ನವ್ ನವ್ ಒಡಧ್ಲಾಡ್ಬೋಧ್ ಅಂಟೆ ಒಡಧ್ಲಾಡ್ಬೋದು ದೊಡ್ಡವರ್ ಕರ್ಸಿದ್ರೆ ಅವ್ರು ಅವ್ರು ಒಡಿತಾರ್ ನಾವ್ ನೋಡ್ಬೇಕಷ್ಟೇ. ಹ್ ನಾವ್ ಯದರುತ್ರಾ ಮಾತಾಡಕ್. ಓಹ ಅಲ್ಲ. ಸರ್ ರಿ ನೆನನಾನ. ನಭ ನವನಾನ್ಬಿಟ್ ನವ್ ನವ್ ಕಿತ್ಲಾಡ್ಬೊದು ಅವ್ರು ಬಂದ್ರ ಏನ್ ಮಾಡಕಲ್ಲ ದಕೆ ಸ ಲೈ. ತೆಗೆದ್ರು ಆಮೇಲ್ ಸರ್ ಅವ್ರು ಬಂದ್ರು ಅವ್. ಫಸ್ಟ್ ಯರ್ ಪಾತ್ರ ಒಡದ್ರು ಕರ್ಕೊಂಡ್ ಹೋದ್ರಆಫೀಸ್ ಕತೆ ಎನ್ ನೋಡ್ಧ್ರು. ಎಲ ನಾವ್ ಬಂದ್ಬಿಟೆ. ರೂಮ್ ಷ್ಟೆ ಹೇಳ್ದ ನಮ್ ಹುಡುಗನ್ಗೆ ಬೇಡ ಫಸ್ಟ್ ರ್ ಅವ್ನನೆ ತಿಳ್ಕೊಂತನೆ. ಜಗಳ ಮಾಡ್ಬೆಡ ಅವಾಗ್ ಸುಮ್ನೆ ಇದ್ದ ಇವ್ರುಡುಗುರೆಲ್ಲಾ. ಕೆನಕ್ ಬಿಟ್ ಕರ್ಕೊಂಡೋಗವ್ರೆ ಒಡ್ಧಾ ಡ್. ದ್ರಾ ಸನ್ ಪಾಪು ಒದೇ ತಿನ್ಸ್ಕೊಂಡ.
ಆಪೀಸ್ಗೆಲ್ಲ ಹೋಗಿದ್ದಿ ರಾಯನ್. ಆಂಟಿ ಕಂಪ್ಲೇಂಟ್ ಮಾಡವ್ರೆ ಬಾಟ್ರೀ ಮಲ್ ಒಡ್ಲಾಡ್ತಿದ್ರಿ ಆನ್ಬಿಟಿ.
ಮತ್ ಏನ್ ಮಾಡ್ಲಿಲ್ವಾ ಪ್ರಿನ್ಸಿಪಲ್.
ಅಲ್ಲಿ ಹೇಳಿದ್ರೆ ಅವ್ರರು ಕಿತ್ಲಾಡ್ತಿದ್ರು ನಾವ್ ಬಿಡ್ಸದ್ರೆ.
ಹ್ಮ್ ಬೈಲಿಲ್ಲ.
ನಾ ಹಿಂಗಿಂಗ್ ಅಂದಾ. ರೆಸ್ಪೆಕ್ಟ್ ಕೊಟ್ಟಿಲ್ಲ ನಿಮ್ ಮಾತಾಡ ಅದಕ್ ನಾನು ಅವ್ನ್ ಕತಿದ ನಾನು ನೋಡ್ದ ಅಂತ ನಮ್ಮ ಹುಡ್ಗ ಅವ್ನ್ ಸುಳ್ಳೆಚ ನೀನ್ ಹೊರಗಡೆ ಒಬ್ಬನೇ ಸಿಗು ಹೊರಗ ಹಾಕ್ತೀನಿ ಅಂತ ಅವ್ನು ಮಿಸ್ ಅದ್ರ್
ಹೌದಾ.
ಹ್ಮ ಎಷ್ಟ್ ಡೇರಿಂಗ್ ನೋಡಂಗೆ.
ಹ್ಮ್.
ಚಿಕ್ಕಹುಡುಗ್ ನಾವ್ ಸುಮ್ನೆ ಫಸ್ಟ್ ಯಾರ ಏನಕ್ ಸುಮ್ನೆ ಇವಾಗ ಸ್ಟಾರ್ಟಿಂಗ್ ಬಂದವರುಂದ ಸೈಲೆಂಟ್ ಅದೇ ನಮ್ ಬಾರ ಮೇಲೆ ಹೊಡದ ತಿಂಡಿ ಮಾಡಕ್ ಎಷ್ಟ ಆತ.
ಹ್ಮ್ ಜಗಳ ಆಡಕ್ ಹೋಗ್ಬಡಲೆ ಪಾ.
ಜಾಗಳ ನಾವ್ ಸೈಲಂಟ ಆಗ ಇರ್ತವಿ ನಮ್ ತನಕ ಬಂದ್ ನಾವ್ ಏನ್ ಮಾಡಕ್ ಆಗತ್ತ.
ಹ್ಮ್
ನಾವವು ಚೆನ್ನಾಗಿರ್ತೀವರಿ ಕಾಲೇಜಲ್ಲಿ ಯಾರ ಜೊತೆನು ಇದ್ ಮಾಡ್ಕೊಬಾರಲ್ಲನ್.
ಹ್ಮ್ ಇದು ನಿಮ್ದ ಏ ಏಟನ್ ಆಗತ್ತಾನ ಈಜ.
ಹ್ಮ ಏಟೀನ್ ಆಗೈತೆ.
ಹ ಅಂದ್ರೆ ನೀನು. ಅ ಎಕ್ಸಾಮ್ಗೆ ಪ್ರಿಪೇರ್ ಆಗಿದೆ ಅಗ್ಲಿ ಬೇರೆ.
ಅಗ್ನವರ್ ಗೊತ್ತು ತಾನೆ.
ಹ್ಮ್ ಹ್ಮ್ ಗೊತ್ತಿಲ್ಲ.
ಅಗ್ನಿವೀರ್ ಅದುವಾ. ಆರ್ಮಿದು.
ಆರಮಿಗ್ ಹೋಗಲ್ಲ ನಾನು ನೈಟ್ಟು ಇದ ನೋಡಿದ್ರ್ ಎಲ್ಲ ಕರ್ಕೊಂತಾರ.
ಅದೆ ಹೈಟ್ ಮ್ಯಾಟ್ರ ಆಗಲ್ಲಲ್. ನೋಡ್ತಾರೆ ನಾಕು ವರ್ಷ ಕೋರ್ಸದ ಅಷ್ಟೇ.
ಇಲ್ಲ ಇಲ್ಲ ಆರ್ಮಿಗಲ್ಲ ಹೋಗ.
ಹ್ಮ ಕೋರ್ಸ್ ಅಂದ್ರೆ ಒಂದ್ ರೂಪಾಯಿ. ಯಾಕೆ.
ಇಲ್ಲ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ನಾವ ಹೇಳ್. ತ ನೋಡಿದ್ರೆ ನ ಎಲ್ಲ ಹೋಗ್ಬಿಟ್ಟೈಐತೆ ಏನ್ ಏನ್ಂತ ತಗೊಂತಾರ ನಮ್ದು. ಎಲ್ಲ ಹೋಗೆ ಹಾಕ್ಸ್ಕೊಂಡೈತ್ನಂದ್.
ಅಯ್ಯೋ ಯಪ್ಪಾ ನಾನು ಕಡಿಮೆ ಮಾಡಿದೀನಿಪ್ಪಾ ಮೊದ್ಲಿಗತ.
ಟಿದೀನಿ ಮೊನ್ನೆ ಫುಲ್ಲು ಕಫಾ ಬ್ಲಡ್ ಕೆಮ್ಮು.
ಅಯ್ಯೋ.
ಅದಕ್ಕೆ ಬಿಟ್ಟಬಿಟ್ಟೆ ನಾನು ಮೊನ್ನೆಯಿಂದ ಬಿಟ್ಟಿದ್ದೆ ಒಂಚೂರು ಸೇದಿಲ್ಲ.
ಹಾ ಹಾ
ಮನೇಲ್ಲೇ ಇದ್ದೀನಿ ಎಲ್ಲೂ ಹೊರ್ಗಡೆ ಹೋಗಲ್ಲ ಹೊರ್ಗಡೆ ಹೋಗ್ಬೇಕಂತ ಅನ್ಸ್ದಾಗ ಅಷ್ಟೇ ಹೋಗದು. ಇವಾಗ್ ಬಿಟ್ಟಿದ್ದೀನ್ ಹೊರಗಡೆನು. ಇಲ್ಲ ನಾಮ್ ಅಪ್ಪವ್ರ ಕಾರ್ ಕಲ್ಸೋಕ ಕರ್ಕೊಂಡ್ ಹೋಗ್ತೀನಿ. ಹೊರದ್ಮೇಲೆ ಮತ್ತೆ ಹೊರಗಡೆ. ತಿನ್ನು ನೋಡ್ತೆ ಅವಾಗ್ ಅವಾಗ್ ಅಷ್ಟೆ ಸುಮ್ಮ್ನೆ.
ಇವತ್ ಎಸ್ಟ್ ಒಡ್ಡೆ.
ಹೋಗಿಲ್ಲ ಮೂರ್ ನಾಕ್ ದಿಸ್ದಿಂದ ಮಾಡಿಲ್ಲ.
ಓಹೋ ಹೆಂಗಪ್ಪ ಕಂಟ್ರೋಲ್.
ಹ್ಮ್
ಬೆಳಗ್ ಎದ್ದುತಕ್ಷಣ ಹೊಡಿಲಿಲ್ಲ ಅಂದ್ರೆ ಕೈ ಕಾಲು ನಡುಗ್ತೈತಪ್ಪ ನಮ್ಮೂಗ.
ಹಾ ಆ ಥರ ಏನಿಲ್ಲಪ್ಪ ನಾವು ಕಂಟ್ರೋಲ್ ಮಾಡ್ತೀರಿ.
ನಾನ್ ಡಲಿ ಮೊದ್ಲು ಎಷ್ಟ್ ಹೊಡಿತಿದೆ ಗೋತ್ತು ಹದಿನೇಳು ಹದಿನೆಂಟು ವಡಿತಿದೆ.
ಹದಿನೇಳು ಹದಿನೆಂಟ.
ಇವಾಗ ಐದು ಆರು ಒಂದೇ ದಿನಕೆ. ಈ ಫಸ್ಟ್ ಜೂನಂದ ಜಿಮ್ಗೆ ಹೋಗ್ಬು ಜುಲೈ ಫಸ್ಟ್ ಜುಲೈಂದ.
ತ್ತಂಬರುತ್ತಿನಗೆ.
ಹಾ ಸ್ಟಾರ್ಟಿಂಗ್ ಮತ್ತೇನ ಕಂಟ್ರೋಲ್ ಮಾಡ್ಕೊಂಡ್ ಬಿಡ್ಬೇಕು.
ನಾನ್ ಜಿಮ್ಗೆ ಹೋಗ್ಬೇಕ್ ಅನ್ ಹಕೊಂತೀನಿ ಅದ್ನ ಇನ್ನ ಸೆಕೆಂಡ್ ಸೆಕೆಂಡ್ ಆಗಿಲ್ಲಾ ಸುಮ್ನೆ ಇಡ್ಬೆಳೆಲ್ಲ ಅಂದ್ಬಿಟ್ಟ ಸೖಲೆಂಟಾಗಿರ್ತಿನಿ.
ಹ ಸ್ಕಿಪಿಂಗ್ ಮಾಡ್ಬೇಕು ಮದ್ಯಾನ ಎಲ್ಲ ಟೈಟಾಗ್ ಕುಂತ್ರು ಅಂದ್ರೆ ಹೖಟ್ ಬೆಳೆಯದ್ ಕಷ್ಟ ಆಗ್ತತಿ.
ಹ್ಮ ಅದ್ಕೆ ಹೋಗಿಲ್ಲ. ನಾ ಈವಾಗು ಜಿಮ್ ಸೇರ್ಸಲ್ ನನ್ ಬಾ ಅಡಿ ಮಸ್ತ್ ಉಳಿತೆ ನಾನೇ ಹೋಗಿಲ್ಲ ಈ ದೇಟ್ ಈ ಬಿಳೆಲ್ಲ ಎಲ್ಲಾ ಕುಡ್ದು ಕುಡ್ದು ದಪ್ಪ ಆಗ್ಬಿಟ್ಟೀದೀನಿ.
ಹ್ಮ್
ಆರಾಮಾಗೊಂದ್ ಸ್ವಲ್ಪ ಇದ ಮಾಡ್ಕೊಂಡ್ ನನ್ ಬಿಯರ್. ಆ ಡ್ರಿಂಕ್ಸ್ ಮುಟ್ಟಲ್ಲ.
ಹ್ಮ್ ಹ್ಮ್
ಬಿಯರಲ್ಲಿ ಯಾವ್ದಾರ ಕೊಟ್ರ ಕುಡತೀವಿ.
ಹಾಟ್ ಬಿಯರಷ್ಟೇ.
ಹ ಹಾಟ್ಡ್ರಿಂಕ್ಸ್ ಮುಟ್ಟಕೋಗಲ್ಲ. ನೀನೆಲ್ಲಾ ಚಟಗಳು ಮಾಡ್ತಿಯ?
ಏನಾಯ್ತು?
ಎಲ್ಲ ಚಟಗಳು ಮಾಡ್ತೀಯ ನೀನು?
ನಾನೆಲ್ಲಾ ಅಂದ್ರಲ್ಲಪ್ಪಾ.
ಹ್ಮ್
ದ ಅಮ್ಗೆ ದಸ ಆಡ.
ಷ್ಟು ತಮಸದ ಅಲ್ಲ.
ಹಾ ಇಲ್ಲಪ್ಪಾ ಇಲ್ಲ ಇಲ್ಲಪ್ಪಾ ಅದು ಮುಟ್ಟು ಇಲ್ಲಾನ. ನಮ್ ಫ್ರೆಂಡ್ಸ್ ಅದಾರಪ್ಪಾ ನಾನ್ಗ್ ಬ್ಯಾಡದು ನಮ್ಮ ನಮ್ಮಣ್ಣ ಗೊತ್ತಾದ್ರೆ ಹೊಡೆದೇ ಬಿಡ್ತಾನೆ. ನಮ್ಮನ್ನು ಇತ್ತು ಸ್ವಲ್ಪ.
ಮತ್ತಿದ್ದೆ ಎಲ್ಲ ಗೊತ್ತಾ
ಒಂದ್ ಸಿಟ್ಟು ಒಂದ್ ಜಾಸ್ತಿ ನಮ್ಮಣ್ಣಂಗೆ.
ಇವೆಲ್ಲ ಗೊತ್ತಾ
ಇದು ಗೊತ್ತು ಒಂದ್ಸಲ ಗೊತ್ತಾಗಿತ್ತು. ನಮ್ ಫ್ರೆಂಡ್ ಜೊತೆ ಒಡೆ ಇದೆ ನಮ್ಮಣ್ಣ ನೋಡ್ಬಿಟ್ಟ ಅವ್ನ್ ಫ್ರೆಂಡ್ ಇನ್ನು ವಿಡೋ ಮಾಡತಾನ
ಹಾ
ನಾನು ಹುಡ್ಗಿ ಮ್ಯಾಟ್ರ್ ಮಾತಾಡತೀನಿ ಅದು ಫುಲ್ ವಿಡಿಯೋ ಮಾಡ್ಯದ್ ಕ್ಲಿಯರ್ ಆಗಿ ಎಲ್ಲ ಕೇಳ್ಸ್ ಬಿಟ್ಟೈತಿ ಬಂದ ಈ ಮನೇಲಿ ಹೆಂಗ ಹೊಡದ ಗೊತ್ತ. ನೀನ್ ಮಾಡ್ದ ಊಟ
ನಂದಿನ್ನಿಲ್ಲಾ ಮಾಡ್ಬೇಕು, ಬರಿಬೇಕಂತ್ ಹೋದೆ ಇದೊಂದ್ ಐದ್ ಅಷ್ಟೇ ಅಲ್ಲಾ. ಒಂದಾಗಿತ್ತು ಇದ್ ಎರಡನೇ ಇನ ಮೂರ್ ಮಾಡ್ ಬಿಟ್ಟು ಬರ್ಕೊಂಡ್ ಕುೂತ್ಕೊಂತಿನಿ
ಹೌದೆನ್ ನನ್ದು ಊಟದ್ ಟೈಮೈತು ಊಟ ಮಾಡಕ್ ಹೋಗ್ತೀನಿ ಬಾಯ್
ಹ್ಮ್ ಸರಿ ಬಾಯ್